ಹಲೋ
ಹಲೋ
ಹಾ ಕೆಲ್ಸತ ಇದೆ ಅಣ್ಣ
ಹಾ ಕೇಳುದು ಹಾ ಕೇಳ
ಹಾ
ನಾ ಮಾತಾಡದ ಗೊತ್ತಿಲ ಪಾ
ಹಾ ಕೇಳ್ತೇಣ ನಿಮ್ಗೆ ಒಂದ್ ಕ್ವಶನ್ ಕೇಳ್ತ ಹೇಳ್ತೀರಾ
ಹೇಳು
ಹ ಒಟ್ಟು ಜಿಲ್ಲೆಗಳು ಗೊತ್ತದವ
ಏನಪ್ಪಾ ಗೊತ್ತಿಲ್ಲ
ಕರ್ನಾಟಕದ ಟೋಟಲ್ ಜಿಲ್ಲೆ ಗೊತ್ತಿಲ್ವಾ
ಇಲ್ಲ ನಾನು ಶಾಲಿ ಕಲಿತಲಿವಾಲ್
ಹೌ ಹೌದಾ
ಹ ನಾನ ಅಷ್ಟೇ ಅವಾಗ ಹಚ್ಚಿದ್ರು ಒಂದು ಎರಡನೇ ಕ್ಲಾಸನ ಅಷ್ಟೇ ಹೋಗಿದ್ದೆನೆ
ಹೌದಾ ನಿಮ್ಮ ನಿಮ್ಮೂಊರಲ್ಲಿ ಸ್ಕೂಲ್ ಇದೆನಾ ಇಲ್ವಾ
ಹಾ ಸ್ಕೂಲ್ ಇದೆ
ಹೌದಾ
ಸ್ಕೂಲ್ ಇದೆ ಅವಾಗ ನಾವು ಕಲಿಯಾಗತಲ್ಲ
ಹಾ ಹಾ
ಅವಾಗ ನಾನೇ ಡೈಲಿ ಹಾಕ್ತಾರಾ ಇಲ್ಲಿಂದ
ಹೌದಾ
ಹ್ಮ ಹೋಗ್ತಾ ಇದ್ದ ಸುಮ್ಮನೆ ಸ್ಕೂಲ್ಗಂತ ಹೋಗ ಹ
ಕಂಪ್ಯೂಟರ್ ಏನಾನ ಕಲ್ತೀರಾ ನೀವು
ಹಲೋ ಕೇಳಸ್ತಾ ಇದಿಯಾ ಕಂಪ್ಯೂಟರ್ ಏನಾರ ಕಲ್ತೀರಾ ನೀವು ಬೇಸಿಕ್ ಹೌದಾ ಅದರಲ್ಲಿ ಅದರಲ್ಲಿ ವರ್ಡ್ ಪ್ಯಾಡ್ ಪವರ್ ಪ್ಯಾಡ್
ಹ್ಮ್
ಹೌದಾ ನಿಮ್ಮಲ್ಲಿ ಏನು ಕಂಪ್ಯೂಟರ್ ಕೆಲಸ ಅದ ಅವರೇ ಕಲಸ್ತಾರೆ ನೀವೇ ಹೇಳ್ಬೇಕಾ
ಕ್ಲಾಸ್ ಹೇಳ್ಕೊಡ್ತಾರಲ್ ಮೇಡಮ್ ಅವರು
ಹೌದಾ ಡೈಲಿ ಹೇಳ್ತಾರಾ
ಡೈಲಿ ಅಂದ್ರೆ ಹೇಳ್ತಾರೆ ಕ್ಲಾಸ್ ಮುಗದ್ಮೇಲೆ ಹೇಳ್ತಾರ ಅವ್ರೇ
ಹೌದಾ ಎಷ್ಟು ಒಂದ್ ವರ್ಷ ಕಲ್ತಿರೆನ್ ಸಿಕ್ಸ್ ಮಂತ್
ನಾನ್ ಅಷ್ಟೇ ಸಿಕ್ಸ್ ಮಂತ್ ಕಲ್ತೆ
ಹೌದಾ
ಹಾ
ಸಿಕ್ಸ್ ಮಂತ್ ಕಲ್ತರ ನೀವು ಮುಗಿತಾ ಕಂಪ್ಯೂಟರ್ ಇನಾ
ಹ್ಮ್ ನನ್ ಹಾ ಮುಗ್ದಿದೆ
ಎಷ್ಟ ಫೀಸ್ ಎಷ್ಟಿ ಇತ್ತು ನಿಮ್ಗೆ ಕಂಪ್ಯೂಟರ್ ಅಲ್ಲಿ
ಅದು ಆರ್ ತಿಂಗಳಿಗೆ ಆರ್ ಸಾವಿರ ಏನೋ ಇತ್ತು
ಆರ್ ತಿಂಗಳಿಗೆ ಆರ್ ಸಾವಿರನಾ
ಹಾ
ಹೌದಾ ಸರಿ ಅದೇನ ಸರ್ಟಿಫಿಕೇಟ್ ಬಂದೈತಾ ನಿಮ್ಗೆ
ಬಂದಿಲ್ಲ ಬರುತ್ತೆ ಅಂತ ಹೇಳವ್ರೆ
ಹೌದಾ
ಹ್ಮ್ ಹ್ಮ್ ಮತ್ತೆ ಬೇಕ ಸರ್ಟಿಫಿಕೇಟ್
ಹೌದಾ ಕಂಪ್ಯೂಟರ್ ಎಲ್ಲಿ ಹೆಚ್ಚಿದ್ದಾರೆ ಕಂಪ್ಯೂಟರ್
ನಾವು ಅಲ್ಲಿ ವಿಶ್ವಗಂಗ ಅಂತ ಹಚ್ಚಿದೀವಿ
ವಿಶ್ವ ಎಲ್ಲಿ ಬರುತ್ತೆ ಅಲ್ಲಿ ಹುಣಸಿಗ ಹತ್ರನಾ
ಅಲ್ಲ ನಮ್ಮ ತಾಳಿಕೋಟಿಲ್ಲ ಕಲ್ತಿರೋದು
ಹೌದಾ ತಾಳಿಕೋಟೆನ
ಸಿಇಟಿದಾಗೆ ಕಲ್ತಿನಾ
ಹೌದಾ ಪಿ-ಯು-ಸಿ ಆಗಾನ.
ಹ್ಮ ಅಂದ್ರೆ ಕ್ಲಾಸು ಇವಾಗ್ ಕ್ಲಾಸು
ಹಾ
ಒಂದ್ ಹತ್ತು ನಿಮಿಷ ಇಪ್ಪತ್ ನಿಮಿಷ ಕ್ಲಾಸ್ ಹೇಳ್ತಾ ಇದ್ರು
ಹೌದಾ ಆಮೇಲೆ ನೀವು ನೋಡ್ಕತಿದ್ರೇನ
ಅದನ್ನ ನಾವು ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊತ್ತಾ ಹೋಗ್ಬೇಕ ಅದನ್ನ್
ಹೌದಾ ಅದೇನ್ ನೋಟ್ ಬುಕ್ ಏನ ಕೊಡ್ತಿದ್ರಾ ನಿಮ್ಗೆ.
ಎಲ್ಲ ನಾವೇ ನೋಡ್ಕೋಬೇಕು ಇಲ್ಲಿ.
ಹೌದನ ನೀವೇ ತಗೊಂಡ ಓತಿದ್ರಾ.
ಹು
ಹಾ ಅದೇನ ಬರ್ಕೊ ಬರಿ ಬರ್ಕೊಂತಿದ್ರೇನ ಅಷ್ಟೇ ಸುಮ್ ತಗೊಂಡ್ ಹೋಗ್ತಿದ್ರ.
ಹಾ ಇಲ್ಲ ಕ್ಲಾಸ್ ಮುಗದ ಮ್ಯಾಲ್ ಬರ್ಕೊತಾ ಇದ್ವಿ.
ಹೌದಾ
ಹಾ ಡೈಲಿ ಏನ್ ಬರ್ತಾ ಇರ್ಲಿಲ್ಲ ಕ್ಲಾಸ್ ಯಾವಾಗ ಕಂಪ್ಲೀಟ್
ಇವತ್ ಇವತ್ ಇಂಡಿಯಾ ಮ್ಯಾಚ್ ಇತ್ತು ನೋಡಿದಾರಾ ಇವತ್ತ.
ಇನ್ನ ಅದ್ ಅವ್ರಲಪಾ
ಹೌದ ನೀ ಕ್ರಿಕೆಟ್ ನೋಡ್ತೀಯ
ಹಾ ನೋಡ್ತಿನಪ್ಪಾ
ಹೌದಾ ಏನ್ ಪ್ಲೇಯರ್ ಯಾರು.
ವಿರಾಟ್ ಕೊಹ್ಲಿ.
ವಿರಾಟ್ ಕೊಹ್ಲಿ ಯಾವಾಗ
ಹನ್ನೆರಡ ಬಾಲ್ಗೆ ಮೂವತ್ತಾರು ರನ್ ಬೇಕಪ್ಪಾ.
ಹೌದಾ ಯಾರು ಓಡಿಬೇಕು.
ಹಲೋ
ಅಲೋ ಕೇಳಸ್ತಾ ಇದೆ ಹನ್ನೆರಡುವರೆಗೆ ಹೌದಾ. ಇಂಡಿಯಾ ಸೋಲತ್ ಅನ್ಸುತ್ತೆ.
ವಿಕೆಟ್ ಇಲ್ಲ ಆದ್ರೆ ಪ್ಲೇಯರ್ ಅಂದ್ರೆ ಬಾಲರ್ಗಳು ಬಂದಾರಲ್ಲ
ಹೌದಾ
ಹಾ
ಹೌದಾ ಇಂಡಿಯಾ ಸೋಲುತ್ತೆ ಹಂಗಾದ್ರೆ.
ಮತ್ತೆ ಕೊನೆಯ ವಿಕೆಟ್ ಇರೋದು.
ಅಂತ ಐರ್ಲೆಯಂಡ್ಗುಡ ಸೋತ್ ಮರ್ಯಾದೆ ಇರಲ್ ಬ ಮರ್ಯಾದೆ ಇರಲ್ಲಪಾ.
ಏನ್ ಮಾಡುದ ಮ್ಯಾಚ್ ಹಂಗೆ ಆಗುತ್ತೆ ಎಲ್ಲಾ ಮ್ಯಾಚ್ ಗೆದಕ್ ಆಗತ್ತಾ.
ಅಂದ್ರೂನು ಹೊಡಿಬೋದಿತ್ತು ಇವ್ರು ಅವಸರು ಮಾಡಿದಿದ್ದಾರೆ ಏನೋ. ಫರ್ಸ್ಟ್ಗೆಲ್ಲ ಚೆನ್ನಾಗಿ ಹೊಡೆದಿರು ಅವ್ರು. ನಾವ್ ನೋಡಿದಾಗ ಆಮೇಲೆ ಹೆಂಗಾಗಿದೆ ಏನೋ ಗೊತ್ತಿಲ್ಲ.
ಮತ್ತೆ ಹಂಗೆ ಮ್ಯಾಚ್ ಒಂದತ್ತರ ಇರುತ್ತ.
ಹೌದಾ
ತಮ್ಮ ಶೇ ಶರ್ಮ ಫಿಫ್ಟಿ ಒಡದಾನ ಇಪ್ಪತ್ ಬಾಲ್ಗೆ.
ಹಾ ಅಭಿಷೇಕ್ ಶರ್ಮಾ ಅವನೊಬ್ಬನ್ ಚೆನ್ನಾಗ ಆಡಿದ್ದಾನೆ.
ಮತ್ತೆ ಸ್ಯಾಮ್ಸನ್ ಐದ್ ಹೊಡದಾವ್ರೆ.
ಹಾ ಸನ್ ಸನ್.
ಚನು ಐದ್ ಬಾಲ್ಗೆ ಒಂದು ಯಾರು ಮೂರು
ಹೌದಾ
ಮತ್ತೆ ತಿಲಕ್ ವರ್ಮಾ ಹತ್ತೊಂಬತ್ತು ಮತ್ತೆ ವಾಷಿಂಗ್ಟನ್ ಸುಂದರ ಒಂಬತ್ತು ಹ ಹ್ಮ ನೋಡಿ ಎಕ್ ತಂದಾರಚ್ ಮತ್ತೆ
ಹೌದ
ಅಕ್ಷರ ಪಟೇಲ
ನಿಮ್ಗೆ ಐ ಪಿ ಎಲ್ ಇ ಫೇವ್ರೇಟ್ ಟೀಮ್ ಯಾವುದು
ಆರ್ ಸೇ ಬರು
ಆರ್ ಸಿ ಬೇರ ನಮ್ದು ಸಿ ಎಸ್ ಕೆ
ನಿಮ್ದ ಶ್ರೇಯಾಸ್ಕಾನ
ನಾವು ಧೋನಿ ಫ್ಯಾನ್ ನಾವು ಧೋನಿ ಎಂ ಎಸ್ ಧೋನಿ
ಹ
ಹೌದಾ ನೀವೇನು ಬ್ಯಾಕ್ ಟು ಬ್ಯಾಕ್ ಕ ನೀವೇ ಹೊಡ್ದರ ಬ ವರ್ಷಾ
ಹಾ ಮತ್ತೆ ನಿಯತ್ತ ಆಗಿದ್ದ ಆಡ್ತೀವಲ್ಲಾ ಅದಕ್ಕೆ ಎರಡು ವರ್ಷ ಕಪ ಇಡ್ತಿೀವಿ
ನಾವ್ ಐದ್ ಹೊಡದವರ ಗುರು
ಹಾ ಐದು್ ಹೊಡದಿರಿ ಬಿಡಿ ಮತ್ತೆ ಎರಡ್ ವರ್ಷ ಬ್ಯಾನ್ ಅಂದ್ರಲ್ವಾ
ಸ್ಲ್ಪ ಜಾನಾಗಿರೋದಲ್ಲ ಗುರು ಅೇ ಅದು ಸುಮ್ಮ ಬಿಟ್ಟಿರದು
ಸುಮ್ಮನೆ ಬಿಟ್ಟಾರಲ್ಲ
ಹಾ ಅದು ಫ್ರಾಂಚೈಸಿಗೆ ಏನ ಆರಾಮ ಇದ್ದಿದ್ದಿಲ್ಲ ಅಂತೆ
ಹಾ ಅದಕ್ಕೇನ್ಸ ಮಂ ಇಲ್ಲ ಎರಡು ವರ್ಷ
ಅಲ್ಲ ಅವ್ರಿಗೇನು ಸ್ವಲ್ಪ ಕಾಲು ನೋವಿಿತ್ತ ಅಂತ ಅದಕ್ಕೆ ಆಸ್ಪೆಟಲ್ ಂತ ಸಕ್ಸ್ ಮಂತ್ ಅದಕ್ಕೆ
ಏನಿಲ್ಲ ಬ್ಯಾನ್ ಎಲ್ಲಾ ಪೇಪರ್ ನ್ಯೂಸ್ ಎಲ್ಲಾ ನೋಡಿದ್ವಿ ನಾವು
ಹೌದಾ
ಹ್ಮ
ಹೌದು ಹಂಗಾದ್ರೆ ನಿಮ ೇವ್ರಟ್ ಆರ್ಸಿಮನ ಬಿಟ್ಟ ಕೊಡಲ್ಲ ಅಂತ ಐ್ತಿ ನೀವು
ಇಲ್ಲ ಇಲ್ಲ
ಹೌದಾ
ಹ್ಮ್ ಇದು ಈ ವರ್ಷದ ತಲಾ ಏನಾದ್ರುಝನ್ ಕೊಟ್ರ
ನಮ್ ತಲಾ ಇನ್ನು ಆಡ್ತಾರ್ ಗುರು ತಲಾ ಪ ಈಜ
ಹೌದೌದು ನಮ್ ಟೈಮ್ ಎಲ್ಲ ತಲಪಿಸನ್ ಜಾಸ್ತಿ ಸರ್ಜ ಆಗಾರ ಅವರು
ಹಾ ಟೀಮಂಗ ಅಂದ್ರೆ ಜಾಸ್ತಿ ಸರ್ ಹೊಡದಾರ ರನ್ ಅವರು
ಏನೋ ಹೊಡೆದಿರ್ಬೋದು ಮತ್ತೆ ಅ ಯಾವ್ದೋ ಸ್ಕೋರ್ ನ ಈಕ್ವಲ್ ಮಾಡ್ಬಿಟ್ಟು ಸೆವೆನ್ ಮಾಡಿದ್ರ ಅದು ತೊಲಫರ್
ಅದೇ ಗುರು ಬರೇ ಟ್ರೋಲ್ ಮಾಡ್ತಾರೆ ತಲಾಬ ಜನ ಊಟ್ನ ಹಾ
ಅದೇ ಏನು ಮಾಡಕ್ಕಾಗಲ್ಲ ಆಡ್ಲಿ ಬಿಟ್ಟು ಪಾಪ ಅವ್ರಿಗಿನ್ನು ಆಡೋ ಆಸೆದು
ಏಜ ಆಾಗಿದೆ ಗುರು ಅವ್ರು ಇನ್ನು ಆಡ್ತಾರಂದ್ರೆ ಅವನೇ ಗ್ರೇಡ್ತಾನೆ
ಅದೇ ನಾವವು ಧೋನಿನ ಇಷ್ಟ ಪಡ್ತೀವಿ ಆದ್ರೆ ಆರ್ ಸಿ ಬಿ ಫ್ಯಾನ್ಸ್ಗಳನ್ನ ಇಷ್ಟ ಪಡಲ್ಲ
ಹೌದಾ ಆರ್ತಿ ಾನ್ಸ್ಗಳು ಇಷ್ಟಪಡಲ್ವಾ
ಹ ಸಿಬ ಅಲ್ಲ ಸಿ ಎಸ್ ಕೆ ಪ್ಯಾನ್ಸ್ಗಳ ಇಷ್ಟಪಡಲ್ಲ
ಸರಿ ಗುರು ಒಂದ ಕಾಲ್ ಬರ್ತಾ ಇದೆ ಆಮೇಲೆ ಮಾಡ್ತೇನಿ
ಸರಿ ಸರಿ